ನೋಡ್ಪಾ ಕಾರ್ತಿಕ್ ಆರಾಮ
ಆರಾಮ್ ಅದಿನಿರಿ ಫುಲ್ ಆರಾಮ ಇದಿನೀ ನಿಮ್ಮ ಹಂತವರ ಆಶೀರ್ವಾದ ನಮ್ಮ ಮ್ಯಾಗ ಯಾವಾಗ ಇರುತ್ತ ಅಲ್ಲಿತನ ಏನ್ ತೊಂದ್ರ ಇಲ್ಲ ನಮ್ಗೆ
ಅದೇ ಪುಲ್ ಜಾಲಿ ಆದಿ ನೀನ್ ಏನ್ ರೊಕ್ಕ ನಂಗೆ ಬರ್ತಾವಂತಿ ಈ ಕಡೆ ಎಲ್ಲಾ ಏ ಯಾವ್ದೋ ಮಾಡಿಸಿದಂತಲ್ಲಾ ನಿನ್ಗೆ ಬರ್ದಾವಂತ ಅವು ಎದರಾಗ ಹಾ ಅದೇನ ನೀನು ಕೊಟ್ಟೆಂತಲ್ಲ ಅರ್ಜಿ ಹೌದಾ
ಹೌದ ಹೌದು ಕೊಟ್ಟಿದ್ವಿ ಅರ್ಜಿ ಕೊಟ್ಟಿದ್ವಿ ಆಗ್ಯದ
ಬ ಕೇಳ್ಪಟ್ಟೆ ಏ ರೊಕ್ಕ ಹೊಂಟಾವ್ ತಾಯಿ ಆನೆ ಅಂತಂದ್ರ
ಹ್ಮ್ ಹೌದೌದು ರೊಕ್ಕಾ ಅದು ಹೊಂಟವ ಮತ್ತ ವಯಸ ರೊಕ್ಕ ಹೊಂಟವ
ಈ ತಾಯಿ ಕಾರ್ಡ್ ನಗ್ಯನುವ ಬರ್ತಾವ ಅಂತಲ್ಲ ಐದುನೂರು ಐದುನೂರು ಅವನ್ ಜಮಾ ಅತವಾ ಎನ್
ಹೌದೌ ನಿಮ್ದ ಸ್ಟೇಟಸ್ ನೋಡಿನಪ್ಪಾ ನಿಂದು ನಿಂತಲ್ಲ ಹೆಸ್ರರಿ ಆಯ್ ಕ್ರೆಡಿಟ್ ಆಗಿಲ್ಲ ನಿಂಗ ನೀನ್
ಇನ್ನಾ ಬಂದಿಲ್ಲ ನೋಡ ಹಾಕಿದ ಅದ ಅರ್ಜಿ ಇನ ಆಯಲಿಲ್ಲ ನಂದು
ಮತ್ತ ಮಕ್ಕಳ ಕಲ್ಯಾಣ ಇಲಾಖೆ ಗೊತ್ತ ಐತಿ
ಏ ಇಲ್ಲೆ ಸರ್ಕಾರ ದೇವಖಾನಿ ಹೋಗಿ ಬರ್ತನ ಇಲ್ಲೇ ಮಾಡ್ತಾರತ್ತಲ್
ಆದರ ರೆಸಿಪ್ಟ್ ಏನ್ ಕೊಡುಮತ್ತ ನಿಂದರೆ ನೋಡುಂ
ಅದೇ ಈಗ ನೋಡ ಅದೇ ನೋಡ್ತ ಆಗ್ತು ತೊಗೊ ಈಗ ಫೋಟೋ ಹೊಡದ ಹಾಕ್ತೀನಿ ನೋಡಮ ಹು ಬಂತ ಅಂದ್ರ ಮಾಡ್ಸೋನು ಹಾ
ಇಲ್ಲರಾ ನನಗ ಅರ್ಜಿ ಹಾಕ್ ಎಲ್ಲಾ ನೋಡಿಕೊಳ್ತೀನಿ.
ಇವ ಏನು ಗೃಹಲಕ್ಷ್ಮಿ ರೊಕ್ಕ ಬರಂಗವಾ ಇಲ್ಲ
ಬರ್ತವ ಯಾರು ನಿಮ್ಮ ಅವನ್ ಮಾಡಿಸದೇನು
ಹಾ
ಹ್ಮ್ ಬರ್ತವ
ಇಲ್ಲ ಮೂರ್ ಮೂರ್ ತಿಂಗಳ ಆಯ್ತ್ ಏನ್ ಬಂದಿಲ್ಲ ರೊಕೇನ್
ಅದೇ ಅದೇ ಯಾವಾಗ ಚೇಂಜ್ ಆಯ್ತು ಸಿ ಎಂ ಬದಲಾವಣೆ ಆಯ್ತು ಅಲ್ಲಿಂದ ಆಗಿಲ್ಲ.
ಏನ್ ಮತ್ತ ಜಾಸ್ತಿ ಆಗ್ತಾನಂತ ಅಂತ ಕೇಳ್ಪಟ್ಟೆ ಆರ್ ಸಾವಿರ ಹಾಗ್ತಾನ ಒಂದ ತಿಂಗಳಕ್ ಅಂತಂತಂದ್ರ
ಹೇ ಇಲ್ಲ
ಸುಳ್ಳು ಸುದ್ದಿ ಎಬ್ಸಾಯರ ಏನ್ ಮಾಡ್ಯಾರ ಇಲ್ಲ ಒಂದೇ ತಿಂಗಳು ಕೊಡತನಂತಂತು ಆರ್ ಆರ್ ಸಾವಿರ ಇಲ್ಲ ಏನ್ ಕಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೋಡ್ಕೊಂಡ ತಿಂದಾಳ ಅಂತ ಅದ ಇದ ಆನಕತರ ಎಡ್ ಎಡ್ ಕಂತ ಮತ್ತ ಯಾಕ ಪೆಂಡಿಂಗ್ ಬಿದ್ದವ ಅಂತ ಮಂದಿ ಕೆಳಕುಂತರ್ ಹಿಂಗ್ ಹಿಂಗ್
ಅವರು ಮೊನ್ನೆ ಒಂದ್ ಮೇದನು ಯಾವಾಗೋ ಹೋದ ವರ್ಷ ಬಿದ್ದಿದಿದ್ದು ಹೋದ್ ವರ್ಷ ಮಾರ್ಚ್ ಏಪ್ರಿಲ್ ದನ್ ಬಿದ್ದಿದ್ ಪೆಂಡಿಂಗ್ ಮನೆ ಬಂದ್ ಮೊನ್ನೆ ಬಂದವ ಅವ ಇನ್ನ ಈಗ ಟೋಟಲ್ ಆಕಡೆ ಇಕಡೆ ಅಂದ್ರೆ ಮೂರು ತಿಂಗಳ ಪೆಂಡಿಂಗ್ ಅವ ಮೂರು ತಿಂಗಳು ಆಗಿ ಕಿಲ್ಲಾ ಈಗ ಹಾಕ್ತಾನೆ ಮೂರ್ ತಿಂಗಳು ಆಕಿದ ಮ್ಯಾಗ ಇನೊಂದು ಸರ್ ಅಪ್ಲಿಕೇಶನ್ ಹಾಕ್ಬೇಕ ಅಂತ ಮತ್ತ ಹ್ಮ್ ಆ ಏನ್ ತಲ್ಯಾಗ ನೋಡ್ ಈ ಟ್ವಿ ಅಪ್ಲಿಕೇಶನ್ ಅದೆಲ್ಲ ಹಾಕಿ ಅದಕ್ಕೆ ನಿನಗ ಹೇಳ್ಯಾರ ಆರ್ ಸಾವಿರ ಹಾಕ್ತಾರ್ ಅಂತ
ಅದೇ ಮತ್ತ ಈಗ ರೊಕ್ಕ ಬರ್ತವಲ್ಲ ಅದಕ್ಕ ಐವತ್ತು ರೂಪಾಯಿ ಕೊಡ್ರಿ ಮುನ್ನೂರು ರೂಪಾಯಿ ಕೊಡ್ರಿ ಅಂತ
ಯಾರ್
ಈ ಅಪ್ಲಿಕೇಶನ್ ಹಾಕಕ್ ಮತ್ ರೊಕ್ಕ ತೊತಾರಲ್ಲ ಒಂದ್ ಐವತ್ ರೂಪಾಯಿ ತೋತಾರಲ
ಇಲ್ಲ ಅದಕ್ ರೊಕ್ಕ ಇಲ್ಲ ಅದಕ್ಕೆ ಬಟ್ ಅವರು ತಲಿಯೆನ್ ಗೊತ್ತಾ ಈ ಅಪ್ಲಿಕೇಶನ್ ಹಾಕಕ ಎಲ್ರಿಗು ಒಂದ್ ಎರಡ್ ತಿಂಗಳಾ ಬೇಕತದ ಎರಡು ತಿಂಗಳ ರೊಕ್ಕ ಎಗರ್ಸ್ಬೋದ ಅಂತ ಈ ಕಡೆ ಒಂದ ಎರಡು ತಿಂಗ್ಗಳ ಆ ಕಡೆ ನಾವೆಲ್ಲಾ ಕೆಲ್ಸ ಇವ ರೊಕ್ಕ ಬರದ್ ಎಲ್ಲ ಮಾಡ್ಲಾತಿವಿ ಅಂತಂದ್ರೆ ಆಕಡೆ ಒಂದೊಂದ್ ಮೂರು ತಿಂಗಳ ರೊಕ್ಕ ಉಳಿತಾವ ಅಂತರ ಅವರು
ಹ್ಮ್ ಇ ತಲಿ ಬಾಳ ದೊಡ್ಡದ ಅವ್ನದ್ದು ಸ್ವಲ್ಪ
ಮತ್ತ್ ಅದಕ್ಕೆ ಸಿ ಎಮ್ ಆಗೆನ್ ಅವ್ನು
ಹನ್ನೆರ್ಡನೂರು ಸಾವಿರ ಕೋಟೆ ಏಟು ಹನ್ನೆರ್ಡನೂರು ಕೋಟೆ
ಹನ್ನೆರ್ಡ ನೂರು ಕೋಟಿ
ನೋಡು ಮತ್ತ್ ಹ ಮತ್ತ್
ಒಳಗೆ ಅದ್ರಕ್ಕಿಂತ ಟ್ರಿಬಲ್ ಪೋರ್ತ ಬೇಗ ಇರ್ತದ್
ಎಲ್ಲಾ ಮಾಡ್ಬಾರ್ದೊ ಜನಗಳಿಗೆ ಮೋಸ ಮಾಡಂಗ
ಅದ ಬರೇ ಹನ್ನೆಡುನೂರು ಕೋಟಿನ್ ಬರೆ ವೈಟ್ ಮನಿ ಅಂದ್ರೆ ಗೌರ್ಮೆಂಟ್ಗ್ ತೋರಿಸಿದ್ದದು ನಾ ಎಷ್ಟು ಗಳಿಸಿನಿ ಅಂತೆಳಿ
ಹಾ ಇನ್ನು ಬ್ಲ್ಯಾಕ್ ಮನಿ ಎಟ್ಟದನ್ನಲ್ಲಿ
ಬ್ಲ್ಯಾಕ್ ಮನಿ ಏನ್ ಕೇಳ್ತೀವ ನೀನು ಹಾ
ಅಂದ್ರ ಆಸ್ತಿದಾಗ ನಂಬರ್ ಒನ್ ಅವನೆ ಎನಿವಾಗ್ ಸಿ ಎಂ
ಇಲ್ಲ ಇಲ್ಲ ಇಲ್ಲಿ ಮಹಾರಾಷ್ಟ್ರದಾಗ ಇನೂಬ್ಬನ್ ಮಹಾರಾಷ್ಟ್ರದ ಉಪ ಮುುಖ್ಯಮಂತ್ರಿ ಅವನು
ಏ ಇಲ್ಲೊ ಒಬ್ ನೀ ಹೊಡ್ ನೋಡ್ನಿ ಗೂಗಲ್ ಸರ್ಚ್ ಮಾಡ್ನಿ ಬೇಕಿರೆ
ಅವಂದ್ ಎರಡುವರೆ ಸಾವಿರ ಕೋಟಿ ಅದ
ಹೌದಾ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವ್ನಲ ಅನ್ನಾ ಎನ್ ಉಪ ಮುುಖ್ಯಮಂತ್ರಿ
ಇಲ್ಲ ಮಹಾರಾಷ್ಟ್ರದಾಗ ಒಬ್ಬ ಎಂ ಎಲ್ ಅವ್ನಾ ಮುಖ್ಯಮಂತ್ ಉಪುಖ್ಯಮಂತ್ರಿಯೆನ್ ಇದ್ದ ಅವ್ನು ಈಗ ಹೋಗ್ಯನ ಅವನ್ ಎಕ್ಸ್ಪೈರ್ ಆಗ್ಯನಾ ಎರಡುವರೆಸಾವಿರ ಕೋಟಿ ರೂಪಾಯಿ ಆಸ್ತ
ನೋಡೊ ಈ ನಮ್ ಸಿದ್ದರಾಮಯ್ಯನಪ್ಪ ನೋಡ ಐವತ್ತೊಂದ್ ಕೋಟಿ ಸುಮ್ಮ್ನೆ ಒಂದು ಮನೆ
ಮೊದ್ಲಿತ್ತು ಮೊದ್ಲ್ ಯಾರ್ದಪ್ಪ ಅಂದ್ರೆ ನಮ್ಮ್ ಮಂದ ನಾಗರಾಜ್ ಅಂತ್ದ ಕೊಪ್ಪಳದ ಇಲ್ಲಲ್ಲ ಬೆಂಗ್ಳೂರ ಬೆಂಗ್ಳೂರದಾಗ ನಿಂತಿರ್ತಾವ ಅವಂದು ಸಣ್ಣ ಆಸ್ತಿ ಅಲ್ಲ ಅವ ಎಂ ಎಲ್ ಇದ್ದ ಟೈಮ ಡಿಕೆಶಿ
ಹ್ಮಾ ಈಗೀಗ್ ಬಂದಾನು ಡಿ ಕೆ ಶಿ ಸಿ ಎಲ್ಲಿ ನಾನ ಮೊದಲ
ಈ ಕಡೆ ಎಂ ಎಲ್ ಎ ಕೂಡ ಆಗಿದೆ ಎಮ್ ಎಲ್ ಎ ಮಿನಿಸ್ಟರ್ ಕೂಡ ಅಗಿದ್ದ ಹಂಗಾಗಿ ಅವಾಗ ಜಗ್ಗಿ ಆಸ್ತಿ ಅಂದ್ರೆ ಅವಂದ್ ಎಂಟಿಭಿ ನಗರ
ಹ್ಮ್
ಯಾರ್ ನಮ್ಮ ಕರ್ನಾಟಕ
ಹಾ ಮತ್ತೆ ರೋಲ್ಸರಾಯ್ಸ ಆದಂತೋ ಅವನ್ ಬಳಿ
ಯರ್ ಬಲ್ಲಿ
ಅದೇ ಹೇಳುದು ಯಾರ್ ಎಂಟಿ
ಹ್ಮ್ ಎಂ ಟಿ ಸಿ ನಗರಜ್ ಬಳಿ ಒಂದಲ್ಲ ಎರಡಾವ ಎರಡ ಅವ ಒಂದ ಪೋರ್ಸ್ ಅದ ಲಂಬರ್ಗಿನಿ ಅವ
ಎಲ್ಲಾ ಕಾರ್ರ್ಗಳು
ಹ ಬಿಸ್ನೆಸ್ ಮ್ಯಾನ್ ಅದಾನ್ರಿ
ಅಂದ್ರ ಡಿ ಕೆ ಶಿ ಮನಿ ದೊಡ್ಡ ದೊಡ್ ಕಟ್ಟನ್ ನೋಡ ಅವ್ರ ಕನಕ್ ಪುರದಾಗ ಮೈಸೂರದಾಗ ಅಲ್ಲೆಲ್ಲಿ ಎಲ್ಲಲ್ಲಿ ಬಾಳೊಡ್ಡ ದೊಡ್ಡ ಅವ್ನು
ಎಂ ಟಿ ಬಿ ದು ಪ್ಯಾಲೇಸ್ ಪ್ಯಾಲ ಬೇಂಗಳುರಗ ಅ ಪ್ಯಾಲೇಸ್ ಪ್ಯಾಲೇಸ್ ಅದ ಒಂದ
ತಲಸ
ಹಾ ಮತ್ತ ನೀ ಕಿಲಿಯಾದಲ ಇದ ಕಿಲಿಯಾದಲ ಒಂದು ಮನಿ ಐತಿ. ನಮದ ಹೊಸಪೇಟೆ ಎಮ್ ಎಲ್ನೋ ಆನಂದ್ ಸಿಂಗ್ ಅವನ ಮನೀ ಹಂಗ ಪಜೇಂಟ ಇರೋದ ಆನಂದ್ ಸಿಂಗ್ ಮನಿ ನೋಡ್ ಕರ್ನಾಟಕದ ನಂಬರ್ ಒನ್ ಮಿ ಅಂದ್ರ
ಮನ್ನಿ ಎಲ್ಲೋ ನೋಡಕೊಂಡ ಬಂದ್ರ ಅಂತಲ ಇದು ಕ ಮಂತ್ರಾಲಯಕ ಹೋದಾಗ ಹಾ ಮತ್ತ ಬರೇ ಮನಿನೇ ನೋಡನ.
ಮನ್ನಿ ಮುಂದ ಗಾರ್ಡನ್ ಮುಂದ ಗಾರ್ಡನ್. ಹೆಂಗ ಅಂದ್ರೆ ಪಿ ಎಮ ದ ಪ್ರಧಾನ ಮಂತ್ರಿ ಮನಿದ್ದಂಗ ಇದ
ಹಾ ಪೂರಾ ಇದ ರಾಷ್ಟ್ರಪತಿದ ಹೆಂಗ ಅದ ದೆಲ್ಲಿಗ ಆನಮ ಅದ್
ಬರಕಂದ್ರ ಓಟ ಲೈಟ್ ಸೆಕ್ಯೂರಿಟಿ.
ಎಲ್ಲರ ಏನ್ ಫ್ರೀ ಬರ್ತ್ತ ಮನಿ ಅದ ಅಂತ ಅಂದ್ರ ಪ್ಪಾ ಏನ ಕರೆ ಒ ಇಲ್ಲ ಇನ್ನ ಇಷ್ಟ ಅಂತ ಬರುತ್ತ ಪರಿ ಹಟ್ಟ್ರದ್ದ
ಕರ್ಸಿನ ಕಟ್ಕೊಂಡಿದ್ದ ಹಂಗಂದ್ರ ಅದು ಸುಮ್ನ ಮನೆ ಬಾಡಿ ಕೊಡ್ತಾರ ಅವ್ರ.
ಹ್ಮ ಹ್ಮ ಬಾಡಿಗೆ ರ ಇದ ಕರೆಂಟ್ ಬಿಲ್.
ಹ ಅದೆಲ್ಲ ಫ್ರೀ ಇರತ್ತ ಇದ್ಯಾಕಿರತ್ತ ಹಂಗಿದ್ರ ಎಲ್ಲಾರು ಕಡಿಸಕೊಂಡಿರ.
ಹಿಂಗದ
ಕಾರ ಬರ್ತಾವ ಮತ್ತ ಕಾರಿಗ ಡೀಸೆಲ್ ಬರ್ತದ.
ಹೆಂಗ ಯೂಸ್ ಮಾಡ್ದಂಗ ಕೊಡ್ತಾರ ಅವ್ರ.
ತಿಂಗಳಿಗ ಖರ್ಚ ಅಂತ ಇರತ್ತದ.
ಹ್ಮ ಹ್ಮ ಅಲ್ಲ ಗೌರ್ಮೆಂಟ್ ಕೊಡ್ತದ.
ಮಾಡ ಬಿಡ ಅಷ್ಟ ಬರ ಬರ್ತ ಆದ್ರಕ್ಕಿಂತ ಚಿ ದ ನೀನ್ ವಯಕ್ತಿಕ ದುಡ್ಡು ಹಾಕಬೇಕ್ತದ.
ಹ್ಮ.
ಅಷ್ಟ ಅಷ
ಒಂದ ಅದಕ್ಕೆ ಅಷ್ಟ ರ ಒಂದ್ ರ ಖರ್ಚ ಮಾಡತಾರ ನೋಡಿದ ಎಲೆಕ್ಷನ್ ಬಂದ್ರ ನೂ ಹದ ನದ ಕೋಟಿ ರೂಪಾಯ ಕ
ಹೌದೌದ ನೀನ್ ಯಕಳ್ತಂಗ ಅದ
ಬರೋದ ಅವ್ರ ಬರ ಪೇಮೆಂಟ್ ಒಂದ ಒಂದ ಲಕ್ ಕ್ಷ ಯಾಳ ಕ್ಷ ಅದ ತಿಂಗಳಿಗ ಅವ್ರಿಗ ಮತ್ತ ಆ ನಮನೀ ಹೆಂಗ ಹೆಂಗ್ ಕರ್ಚ್ ಮಾಡಂಗಾರ ಆತ್ತದ ಕೋಟಿ ಐದ ವರ್ಷದ ಏನ್ ಗಳಿಸತ್ತಾರ ಅವರ ಪೇ ಮಾಡ್ದಾಗ
ಟ ಯಾಕ ಒಂದೇ ವರ್ಷನ್ಯಾಗ ಗಳಸ್ಕೋತಾರ.
ಇಲ್ಲ ಹಿಂಗ ಅವ್ರಗ ಪೇಮೆಂಟ್ದಾಗ ಬರಿ ಒಂದ ಲಕ್ಷದಾಗ ಹತ್ತು ಕೋಟಿ ಹಂಗ ಅದ
ಹಂಗ ಆಗಲ್ಲ ಹಂಗ ಆಗಲ್ಲ ಸಾಧ್ಯನ ಇಲ್ಲ.
ಅದಕ್ಕೆ ದೋ ನಂಬರ್ ದಂದೆ ಮಾಡ ಗಳಸ್ಕತಾರ ರಟ್ಟೊಂದ
ಹಾ ನೀನ್ ಹಾಕಯ್ತ ಬರ ಒಂದ ಲಕ್ಷದ ಎರಡ ಲಕ್ಷದ ಬರ ಕಾರ್ ತಗೋದಾಗಲ್ಲ ನಿ
ಹಾ ಇಲ್ಲ ಇಲ್ಲಿ ಸ್ವ ನಮ್ಮ ಶಾಪುರ್ಲಿಂದ ಶಿರೊಳಗ ಬರುತ್ತ ದಾರಿದಲ್ಲಿ ಹೆಂಗಅದು
ಎಂತ
ಈಗ ನಮ್ ಶಾಪುರ್ಗ ಬರಗ ಶಾಪುರ್ಲಿಂದ ಶಿರೋಳಕ ಬರಾಗ
ಹಾ
ದಾರಿ ಶುದ್ದ ಆಗಲ್ಲ ಇ ನಮ್ಮ ದರ್ಶನಪುರಕ್ಕೆಲ್ಲ ಏನ್ ಮಾಡ್ಬೇಕ.
ಆಗ್ತದ ನೀವ್ ಎಲ್ರು ಹೋದ್ರ ಆಗ್ತದ ನಾವ ನಾವ ನಾವು ಮಾತಾಡಿದ್ರ ಇ ಆಗ್ಪ
ಈ ಮಳಿ ಬತ್ತ ಮಳಿ ಬಂತ ಅದ ಬತ್ತ ಮಾಡತಿ ಅಂದ್ರ ಹೆಂಗದ. ಇಲ್ಲ ಅವ್ರ ಏನ್ ಕಿವಾಗ ಎಲ್ಲಾನ ಒಂದು ಹೊಟ್ಟ ದಾರಿದ ಅದ್ರಾಗ ನಾವು ಊರು ಮಾಜಿ ಎಮ್ ಎಲ್ ಎ ಅವರು ಜನ ತಿರ್ಗಾಡ್ತಾರ ಅಲ್ಲಿ ಒಂದು ಇಲ್ಲಿಗೆ
ಹ್ಮ್
ಏನ್ ಹೇಳನ್ ಮಾಡ್ತನ್ ನಾವು ದಸನಪುರದ
ಇದರೋಡ ಇದೇರೋಡಕ್ಕೆ ತಿರುಗಾಡುತ್ತಾರೆ ಅಂದೆ
ಮತ್ತತ್ ಅಲ್ಲಿ ಓ್ತನ ಮತ್ತೆ ಅಲ್ಲಿನ್ನು ಹೋದಾಗ ಗುಲ್ಬರ್ಗ್ ಹೋಗಬೇಕಂದ್ರೆ ಬೆಳೂರ್ಗ್ ಹೋಗ್ಬೇಕಂದ್ರ
ಹ್ಮ್ ಆದ್ರೂ ಮಾಡ ಮಾಡ್ಸ್ಬೇಡ ಅಂತಾರನ
ಮತ್ತತ್ ಏನಾದ್ರ ಇ ನಮ್ ಹತ್ರ ಬೇಸರ್ ಬಂದ್ಬಿಟ್ಟ ಶಾಪಿಡ್ಕೋಬೇಕಕ್ ಹ್ಮ್ಮ್.
ಇನ್ಕ್ ಅದೇ ಆರ್ಡ್ರ ಮಾಡಕ್ ಮ ಮೊನ್ನೆ ಹೇಳಿದ್ದ ಆರ್ಡ್ರಗೆ ಹಾಕಿನಿ ಏನ ಇನ್ನ ರೆಡಿ ಆಗ್ಬೇಕಂದ್ರೆ ಎರಡು ಮೂರು ತಿಂಗಳು ಟೈಮ್ ತುಲ್ದಾವ ಹ್ಮ ಬರೆ ಫ್ಲೈಟ್ ರೆಡಿ ಮಾಡತನಪಾ ಫ್ಲೈಟ್ ಇದು ಪ್ರೈವೇಟ್ ಫ್ಲೈಟ್ ಹೆಲಿಕಾಪ್ಟರ್ಲ್ಲ
ಎಟದ ಒಂದು ಎಂಟತ್ತು ಕೊಟ್ಟ ಅದ
ಏ ಬರ್ತೊಂದ ಹನ್ನೆರಡ್ ಹದಿಮೂರು ಕೋಟಿ ರೂಪಾಯಿ ಬರ್ತಂತ ಎಲ್ಲಟ ಹೋಗಕ್ ರೆಡಿ ಆಗ್ಕ್ಂದ್ರ ಒಂದ ಒಂದ್ ಇಪ್ಪತ್ ಮಂದಿ ಕೂಡಷ್ಟು ಮೈ ನ ಕಡಿ ಎಲ್ಲಿನ ಟ್ರಿಪ್ ಗಿಫ್
ಫ್ಲೈಟ್ನ ಅದ್ರಾಗ ಇಪ್ಪತ್ ಇಪ್ಪತ್ ಮಂದಿ ಕೊಡ್ತಾರ ಹೆಲಿಕಾಪ್ಟರ್ನಾಗ
ಹೆಲಿಕಾಪ್ಟರ್ ಅಲ್ವಾ ಇದು ಪ್ರೈವೇಟ್ ಜಾರ್ಡ್ಜ್ ಅಂತ್ರ ಜಡ್ಜ ಜಡ್ಜ ಜಡ್ಜ ಜಡ್ ಪ್ರ ಜಡ್ ಒಂದ್ ಇಪ್ಪತ್ ಮಂದಿ ಕೂಡಟ ಹಾ
ಸಣ್ಣ ವಿಮಾನ ಏ ಆಗಾದರ ಅನಿತ
ಅದೇ ಮಾಡ್ಸಿಬಿಟ್ಟನೆ ಕಡೆ ಎಕಡೆ ಎಕಡೆ ಹೋದಾಗ
ಹ ಅಕಡೆ ಸಾಂಗ್ಲಿ ಇಮ್ಲಿ ಹೋಗ್ ಬರ್ತು
ಹ ಅ ಕಡೆ ಹಿಂಗ ಔಟ್ ಆಫ್ ಕಂಟ್ರಿ ಮೇಡಮ್ ಥೈಲ್ಯಾಂಡ್ ಈ ಕಡೆ ಇ ಯಾವ್ಯಾವಲ್ಲ ಈ ಕಡೆ ಎಲ್ಲ ದುಬಯ ದುಬಯ ಥೈಲಯಂಡ್ ತ ಕಾದಮ್ಮ ತೋಪ್ಪಏನ ಲ ಬಾ
ತಥಾಯಲ್ಯಂಡದ ಗಣಾವತ ತೈಲಂಡ್ ತೈವಾನ್
ಹಾ ಅ ಕಡೆಲ್ಲ ತಿತ್ರಿಗಡಿ ಮವು ಆಯ್ತುಕ ಈ ಕಡೆ ಮತ್ತ ಅಮೇರಿಕದಂಗ ನ ಒಣಗೊಂಡ ಅಂತ
ಹ್ಮ
ಅಮೇರಿಕ ಇವು ಲಂಡನ್ ಒಂದ ಅನ್ ಅಮೇರಿಕ ಅಲ್ಲ ಲಂಡನ್
ಲಂಡನ್ ಬೇರೆ ಅಮೇರಿಕನ್ ಬೇರೆ ರಷ್ಯಾನ ಬೇರೆ ಆಯ್ತಾಯಯ್ತು ಜಟ್ಟ ಆದ್ರೆ ಎಲ್ಲಿಗಾದ್ರರು ಹೋಗಿ ಬರ್ಬೋದು
ಹಾ ಅದೇ ಒಪ್ಪತ್ ಸ್ವಲ್ಪ ಕಾಳ ಬರತ್ರ ಮಾಡ್ತಲ್ರಿ ಈಗ
ಸರಿ ಸರಿ ಆಮೇ ಮಾಡ್ತೇನ್ ರನ್ನ ಲೇಟ್ ಆಗತ್ತ